ಹಲೋ
ಏನ್ ಮಾಡ್ತಾ್ದೀವಾ
ಏನು ಮಾಡ್ತಿಲ್ಲಾ ಮಾಡಕ್ ಕೆಲ್ಸ ಇಲ್ಲ ಅಲ್ವೇ ನಿನ್ ಜೊತೆ ಕೂತವನಿ ನೀನ್ ಫೋನ್ ಮಾಡ್ದ ಎತ್ ಮಾತಾಡ್ತೀನಿ
ಹ್ಮ್
ಹ್ ಕೆಲ್ಸ ಕೆಲ್ಸ ಮಾಡು ನಮ್ಗ ಆಗಲ್ಲ ಕಣವ ಕೆಲ್ಸ ಮಾಡಕ ವಯ್ಸ ಆಾಗದೆ
ಹ ಇವಾಗೆ ವಯ್ಸಾಯ್ತು ಅಂದ್ರೆ ಇನ್ನೇನಮ್ಮ
ಹ್ಮ್ ವಯ್ಸ ಆಗದ್ ಇನ್ನೇನ್ ಮಾಡೋದು ನೀನ್ಗಾರ ಐ್ತಿ ಕೆಲ್ಸ ಮಾಡ ಹೋಗಲ್ಲಿ ಜಲ್ಗಡಿಸಿ
ಹ್ಮ ನೀನು ಬಾ ಕಬ್ಬುನ್ಗದೇ ಕಾಳ ಕತ್ ಕೊಡುವೆ
ಕಳೆಲ್ಲ ಕೀಳಲ್ಲವ ಮನೇಲಿ ಸುಮ್ ಕೂತಿಿರ್ತೀವಿ ನಾವೇ ಕಳೆ ಕಿಳದ ನೀನ ಹೋಗ್ ಕೀ
ಆಯ್ತ್ ಮನೇಲಿ ಏನ್ ಬೆಳ್ದಿರಿ ಏನ್ ಬೆಡಿತೀರಿ ನೀವು
ನಾವ್ ಏನ್ ಬೆಳಿತೀವಿ ರೇಷ್ಮೆ ಬೆಳಿತೀವಿ ಕಬ್ ಬೆಳಿತೀವಿ ನೀವ ಏನ್ ಬೆಳದಿರಿ
ನಾಾವವು ಅದೇ ಅ್ರ ಜೊತೆಗ್ ಭಕ್ತರಾಗಿ ಬೆಳತಿೀವಿ ಅಷ್ಟೇ
ಭತ್ತಾರಗಿ ಎಲ್ಲಾ ಬೆಳಿತೀರಿ ಬಿಡವ ನೀವು ಗದೆೆ ಜಾಸ್ತಿ ಇರ್ಬೇಕೇನೋ ಅದಕ್ಕೆ ಎಲ್ಲ ಬೆಳತಿೀರಿ ನೀವು
ಸಬು ಕೈ ಕೊಡುಬಾ
ಸೊಪ್ಪೆ ಅಲ್ಲಿ ವಯಸ್ಸಾಗದೆ ಅಂತವನಿ ಕುಯ್ಯಕಾಗಲ್ಲ ಅಂತವನಿ ಬಂದ್ ಸೊಪ್ಪು ಕೊಡುವಂತ ಇಲ್ಲ ಯಾರಾರು ಸೊಪ್ಪು ಕಯ ಕರೀತಾರಾ
ಅಂಗ ಬಾವುಳಾಯಿ
ಹುಳ ಎಲ್ಲ ಯಾಕ್ರ ವಯ್ಸ ಆಗದ ಏನು ಮಾಡಕ್ಕಾಗಲ್ಲ ಬಾಾಗಸತ್ತಕ್ಕ ಆಗಲ್ಲ ಅಂದ್ರೆ ಹುಳ ಕೈ ಸೊಪ್ಪ ಹ ಕೊಡುವಂತ ಅಲ್ಲಮ್ಮ
ಅಷ್ಟ್ ವಯಸ್ಾಗಿದ್ದದವಾ
ಹ್ಮ್
ಹ್ಮ್ ಇನ್ನ ನ ಅಜ್ಜಿನೇ ಚೆನ್ನಾಗ ಅವ್ರಲ್ಲ
ನಿಮ್ಮ್ ಅಜ್ಜಿ ಬಿಡವ ನಿಮ್ಮ್ ಅಜ್ಜಿ ಹೀರೋಯನು ಚೆನ್ನಾಗ ಅವ್ರೆ ಎಲ್ಲಾ ಮಾಡ್ತಾರೆ
ಹ್ಮ್ ಅವ್ರ ಮಗನ್ ಜೊತೆ ಅಂಗೀಲ್ ಕೆಲ್ಸ ಮಾಡ್ತಾರ ಅವರು
ಹೌದಾ ಅವ್ರ ಮಗನ ಜೊತೆ ಅಂಗಡಿಯಲಿ ಕೆಲ್ಸ ಮಾಡ್ತಾರಾ
ಹ್ಮ್ ನೋಡ್ತಲ ನೀನ್ನವ್ರನ.
ಸರಿ ಕಣ ಅವ ನೀನ್ ಹೇಳ್ದಲ್ಲ ಅವ ಈಗ ನೋಡ್ ಕಲಿತೀವಿ ಕೆಲ್ಸ ಮಾಡ್ತೀವಿ ಅವ ಅಜ್ಜಿ ಗೊತ್ತಾ ಗೊತ್ತಾ ಈ ಏನೇನ್ ಚಾಕ್ಲೇಟ್ ಕೊಡ್ಬೇಕು ಏನೇನ್ ಐಸ್ ಕ್ರೀಮ್ ಕೊಡ್ಬೇಕು ಏನೇನ್ ಡೈರಿ ಮಲ್ ಕೊಡ್ಬೇಕು
ಅಯ್ಯೋ ಮಾತಾಡಕ್ ಬಂದಿಲ್ಲ ಅಂದ್ರು ಮಾತಾಡ್ಬಿಡ್ತಾರೆ
ಹಾ ಹೌದಾ ಅಂದ್ರೆ ಈಗ ಏನಾರ ಚ
ಅಲ್ಲಿ ಮಕ್ಳುಗಳು ಬರ್ತಾರಲ್ಲ. ಕೇಳಿಸತಾ ಇಲ್ವಾ.
ಹಾ ಹ ಆಯ್ತು ಬೂಡಮ್ಮ. ಮ್ಮಸ್ ಸರಿ ಬಿುಡವ ಆಯ್ತು ಏನ ವಜ್ಜಿಗೆ ಎಲ್ಲಾ ತಿಳವಳ್ಕೆ ಬರುತ್ತಾ ಐಸ್ ಕ್ರೀಮ್ ಕೊಡೋದ ಹೆಂಗೆ ಚಾಕ್ಲೇಟ್ಟ್ ಕೊಡೋದು ಹೆಂಗೆ
ಹ್ಮ್ ಸುಮ್ನೆ ಕೊಟ್ರೆ ಆಯ್ತದ ಆದ್ರೆ
ಹೌದಾ.
ಹಾರ್ ಅವ್ರಂತೂ ಮಕ್ಳು ನ ಮಕ್ಳೇ ಬನ್ನಿ ಅಂತ ಕರದ ಆದ್ರೆ ಆಯ್ತದೆ
ಹ್ಮ ಮತ್ತೆ ಇನ್ನೇನಂದ ಕರೀತಾರೆ
ಸ್ಟೂಡೆಂಟ್ಗಳ ಬನ್ನಿ ಏನ್ ಬಿಿಡ್ತಾರೆ
ಓ್ಟುಡೆಂಟ್ಗಳ ಬನ್ನಿ ಅಂತ ಕರಿಿತಾರ ನಿಮ್ಮ್ ಅಜ್ಜಿಿಗೆ ಹ ನಾ ಸ ಸ
ಅಂದ್ರೆ ಸರಿ ಆಯ್ತದ
ಹಾ- ಅಜ್ಜಿಿನ ಹ ಹಾ ಹಾ
ಹ್ಮ ಅದ್ಕ ಸೂಡೆಂಟು ಅಂದ್ಬಿಡ್ತ
ಒ ಸ್ಟೂಡೆಂಟ್ ನೀನ್ ಹೆಂಗೆ ಪಿಜ್ಜಾನ ಪಿಜ್ಜಾ ಅನ್ಬಿಡ್ತಿದ್ದಿ
ಹ್ಮ್
ಹಾ-
ನಮ್ ಕಡೆ ಎಲ್ಲಾ ಅಂಗಗೆ ಹಸಿ ಒಂದ ಒಂದೊಂದ್ ಅಕ್ಷರಗಳು ಮಾ
ಹ ಒ ನೀ ಅದನೇ ಕಲ್ದಕೊಿಚೆಗೀಜಾ ಅಂತಿ ಅಲ್ಲ ಎ ಕರೆಕ್ಟ್ ಮಾತಾಡೋದಲ್ಲಿ ನೀನು
ಅದೇ ನೀನ್ ಹೇಳ್ಕೊಟಲ್ಲ ಪಿಜ್ಜಾ ಅನ್ಬೇಡ ಅದೇನ ಪ ನಿಜಾನ ಏನೋ ಅನ್ನೋ ಅಂದಲ್ಲ
ಹೂೂ ಅದೇ ಪಿಜಾ ಅಂತಾನೇ ಇನ್ನು
ಹ್ಮ್
ನ ಏನ ಹಂಗೆ ಏನ ಅನ್ನ ಅಂದ್ರೆ ನಿಮ್ ಅಜ್ಜಿಗೆಲ್ಲ ಗೊತ್ತಾಗುತ್ತೆ ಐಸ್ ಕ್ರೀಮ್ ಏನೇನು ಅಂತ
ಎಷ್ಟು ತರ ಐಸ್ ಕ್ರೀಮು ಹ ನಿಮಗೆ ಯಾವ್ದ ರೈಸ್ ಬತೀರಿ ಹೇಳು ನಿಂಗೆ ಯಾವ್ದಾರ ಐಸ್ ಕ್ರೀಮ್ ಗೊತ್ತ ಹ್ಮ ಹ್ಮ್ ಐಸ್ ಕ್ರೀಮು ಏನೇನು ಗೊತ್ತಿದ್ರಿ ಹೇಳ ಐಸ್ ಕ್ರೀಮ್ ಎಲ್ಲ ಏನೇನು ಅಂತ
ನಂ ಗೊತ್ತಿರೋದೆ ಕೋನು
ಮತ್ತೆ ಬರ್ ಕೋನಲ್ಲಿ ಎಂತೆ ಎಂತ ಬರ್ತಾವೆ ನೀಲ್ಲಾ ಬರ್ತದೆ ಬಟರ್ ಸ್ಕಾಕ್ ಬರುತ್ತೆ ಒರಿಯ ಬರುತ್ತೆ ಮಿಗ್ತಾ ಬುಟ್ಟಿ ಯ ಅವಾರ ಬಂದ್ರೆ ಗೊತ್ತಿದ್ರೆ ಹೇಳು
ಚಾಕ್ಲೇಟ್ ಅದೆಲ್ಲ
ಚಾಕ್ಲೇಟ ಚಾಕ್ಲೇಟೇ ಮರ್ಸ್ಬಿಟ್ಟು ಏನ್ ಗೊತ್ತೇ ಇರ್ಲಿಲ್ಲ ಮತ್ತೆ ಇನ್ಯವ ಐಸ್ ಕ್ರೀಮ್ ಇಷ್ಟ್ತರ ಅವೇ
ಆಮೇಲೆ ನಾವು ತಿಂತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ ಐದ್ ರೂಪಾಯಿ ಕ್ಯಾಂಡಿ ಅಂತ
ಓ ಕ್ಯಾಂಡಿ ಟೂಬು ಚೀಪ ಎಲ್ಲಾ ಇಸ್ಕಂಡಿ
ಹಾ ಇಸ್ಕಿಂಡಿ ಕಿಂಡಿ ಎಲ್ಲ ಕ್ಯಾಂಡಿ
ಕ್ಯಾಂಡಿನ
ಹ್ಮ್ ನೋಡ್ದ್ ನೀನ್ ಪಿಜ್ಜಾ ಅಂತ ಇೇಳ್ತು ಅದೇನು ಎಳ್ಕೊಟೆ ಮಾಡ್ತ
ಹ್ಮ್ ನಾನ್ ಪೀಜ್ಜ ಹೇಳ್ಕೊಟ್ಟಿದ್ದಿನ್ ಕ್ಯಾಂಡಿ ಹೇಳ್ೊಟ್ಟಿದ್ದಿ ಅಷ್ಟೇ ನನ್ಗು ನಿನ್ ಹ್ಮ್ ಮತ್ತ ಇ ಇಷ್ಟೇನ್ ಐಸ್ ಕಿಂಡಿ ಇದ್ರ ಇಷ್ಟ ಇದಾವ ಐಸ್ ಕಿಂಡಿ ಹ್ಮ ಏನೇನಿದ್ದವು ಮಾವನಹಣ್ಣ ಐಸ್ ಕ್ರೀಮ್ ಎಲ್ಲ ಬರ್ತಾವ
ಹ್ಮ ಆನೆ ಎು ಚಿಪವು
ಹ್ಮ್ ಮಾಮೂಲಿಿಂದ ದೀಪ ಇರ್ತಾವ ಮಾಮೂಲಿ ಕೋನ್ ಬರ್ತಾವ ಬಾಕ್ಸ್್ ಬರ್ತಾವ
ಎಲ್ಲ ತರ ಬತ್ತವೆ ಆದ್ರೆ ನಾನ್ ನೋಡಿರೋ ಚೀಪವು ಅಷ್ಟೆ
ಹೌದಾ
ಹ್ಮ್ ನಮ್ ಕಡೆ ಎಲ್ಲಾ ಚೀಪವೇ ಅಲ್ವೆ ಚೀಪ ಚೀಪ್ಪ ನಿಂತಿರ್ತಾರಲ್ಲ ಎಲ್ಲಾ
ಹ್ಮ್ ನೀವು ಗಡವಾದ ಡೋಳ್ಸ ಅವರು ಬರೀ ಚಿ ವಸ್ಕಿತರ ತಿಂತೀರಿ ನಡೀತದೆ
ಹ ಆಮೇಲೆ ಹೂ ಅನಾನಸ ಹೂ ಚೀಪವು
ಓ ಅನನಸ ಚೀಪ ಹೋಗ್ ಬರ್ತಾವ ಅನನಸ್ ಅಂದ್ರ ಇದ ಯ ನೋಣ್ಣು ಒಓ್ ಮುಳು ಮುಳಿ ಇರ್ತದೆಲ್ಲ ಅದೆಲ್ಲ ಹೊರ್ ತಿನ್ಬೇಕಕ್ಲ್ಲ ಅದೇ ಹಹ ಹೌದ
ಹ್ಮ್ ಆಮೇಲೆ ಕಲಂಗಡಿಿ ಚಿಪ ಹವು
ಕಲ್ಲ ಅಂಗಡಿಯವು ಚೀಪ ಬರ್ತವ ನೀನ್ ನೋಡಿ ಎಲ್ಲ ತಿ ನೀ ನೋಡು ನಮ್ಗೇನು ಗೊತ್ತಿಲ್ಲ ನೀನ್ ಹೇಳೋಿದ್ ಮೇನ್ ಗೊತ್ತಾಯ್ತೈತೆ
ಹ್ಮ್ ಚೀಪ ಬೊತ್ತತವೆ ಇಲ್ ತತ್ತಿದೆಲ್ಲ ಅವಾಗ ಗೊತ್ತಾಯ್ತದ ನಮ್ಗೂ ನಮ್ಗೂ ಏನ್ ಗೊತ್ತ ಇರಲ
ಎಲ್ಲ ಗೊತ್ತಿರೋ ತಿಂದಿರ್ತಿದಿ ಅದ ಕೇಳಿ ಇರ್ತಿದಿ ಏನೇನ್ ತಿನ್ಬೇಕಕ್ ಏನೇನ್ ಮಾಡ್ಬೇಕಂತ
ಹ್ಮ ಆಮೇಲೆ ಡಬ್ಬಿಲ್ ಬ
ಡಬ್ಬಿ ಲ ೈಸ್ ಕಿಂಡಿ ಬರ್ತಾವ
ಹ್ಮ್ ಡಬ್ಬಲ್ ಬರಲ್ವಾ
ಏನೋ ಗೊತ್ತಿಲ್ಲವ ನಾವ್ೇಏನೂ ತಿಂದಿಲ್ಲ ಏನ್ ಮನಲಿ ಎಲ್ಲಿ ಎಲ್ಲ ಶ ಶಬ್ದಾನೇ ಇಲ್ಲ ಮನೆಯಲ್ಲಿ ಯ ಇಲ್ವಾಥವಾ ಏನು ನೀನ್ ಒಬ್ಬಳೇ ಇದ್ಯಾಾ
ಹ್ಮ ಕ ನವನ ಹಬ್ಳೇ ಇರೋದು
ನಿದಾಗ ಹಿಗೆ ಎಲ್ಲರಿಗು ಸುಮ್ ಸು್ ಫೋನ್ ಮಾಡ್ಬ ಮಾತಾಡ್ಕೊ ಕುತ್ಕೊಂಡ
ಹ್ಮ್ ನೀ ಏನ್ ಮಾಡಣ
ಎಲ್ರಿಗೂ ಒ ಕಡೆ ಮಾಡ್ಕೊಂಡ್ಬಿಡಿ ಅ ಕಣ
ಹ್ಮ್ ಯಿಂದ ಮೊದ್ಲು ಆಯ ಯಾರ ಇರ್ತಾರ ಅಲ್ ಮಾಡ್ತೀನಿ
ಮೊದ್ಲು ಯಾ ಇತ್ತ ಅವ್ರಗ್ ಮಾಡ್ತಯಾ ಈಗ ಎಷ್ಟ ಜನ್ ಜತೆ ಅಲ್ಲೇ ಮ ಮಾತಾಡೀಿ ಈ ಎಷ್ಟ ಗಂಟೆಗಳ ಕಾಲ ಮಾತಾಡೀವಿ ಮಾನ್ ನೀನ್ ಬಿಡವ ಎಲ್ರ ಜೊತೆನು ಮಾತಾಡ್ತಿದ್ದಿ ಮಾತಲ್ಲೇ ಮರಳು ಮಾಡಿ ಬಿಸಾಕ್ತಿದ ಎಲ್ರನು ಏನ್ ಬಿಡು
ಓ ನಂಗ ನಾನು ನಿಂಗ ಹಂಗೆ ಮಾಡಿದೀನಿ ಅಂತಾನ
ಹ್ಮ ನಂಗೆ ಈಗ ಮಾತು ನಿಂಗ ಟೈಮ್ ಪಾಸ್ ಆಗ್ಬೇಕಲ್ಲ ಅದಕ್ ಮಾಡಿರ್ತಿದ್ಟಿ ಅಷ್ಟೆ ನನಗೂ ನೀನ್ಗೂ ವ್ಯತ್ಯಾಸ ಅೆ ನಿನ್ ಕೆಲಸ ಯಾವ್ ಬೇಕ ಅವಾಗ ಒಂದ್ಸಲ ಮಾಡ್ತಿದಿ
ಹ್ಮ್ ಹ ಹಗೆ ಇವಾಗ ಒಂದ್ ನಾಲ್ಕ್ ಜನ ಜೊತೆ ಮಾತಾಡ್ದ
ನಾಲ್ಕ್ ಜನ ಜೊತೆ ಮಾತ್ರದ ಆಯಾಕೆ ಹೇಗಿಂದ ಅಷ್ಟು ಬೇಗ ಬಂದ್ಬಿಡ್ತಾ ನಮ್ದೆ ಎಲ್ಲಿ ಬರೋದು ಯವ ನಂಬರ್ ಜಿ ಬರುತ್ತಮ್ದು ಇಷ್ಟ ಷ್ಟ ಬೇಗ ಬಂದ್ಬಿಡ್ತಾಲ್ಲ ನೀನ್ ಬಿಡುವ ಬಾರ್ ಹ್ಮ್ ನಂಬರ್ ಎಲ್ಲ ಇದಾವ ನಿನ್ ಎಲ್ಲ ನಂಬರ್ ಇರ್ತಾವ ಬಿಡವ ಒಂದ ಕಡೆ ಏನ್ ಮಾಡ್ಕೊ ಬಂದಿರ್ತತಿ ಎಲ್ಲಾರ್ಗತಾವ್ ಮಾತಾಡ್ಕೊಂಡ
ಜೀನ್ ಜೀಿಯಿಂದ ಏನಿಲ್ಲ ನಿನ್ಗೆ ಮರ್ಯಾದೆ ಕೊಡ್ತೀನಿ ಅಲ್ಲಾ ಅದ್ಕ ಏಯಿಂದ ನೆನ್ಸ್ಕೊಂಡಿವ್ನಿ
ಓ ಯಪ್ಪ ಯಪ್ಪ ಎಂತ ಬಡಾವ ನೀನು ಯಾವತ್ತವಾ ಯತು ಕಲ್ತಿದಿ ಹ್ಮ ಹ್ಮ ಕಣಾವ ನೀ ಏನವ ನೀನು
ಹ್ಮ್
ನಮ್ ಮನೇಲಿ ಒಬ್ಬರು ಅಜ್ಜಿಯ ಅವರು ಯಾರು ನೋಡೋದು ನ ನಗಳೋದು ನೋಡೋದು ನೆಗಳೋದು ನನ್ನ ನಾನು ಮದರ ಥರ ನೋಡಿ ನೀನ್ ಜೊತೆ
ಹಂಗಾದ್ರೆ ಅವ್ರಿಗೂ ಒಂದ್ ಪಿಜ್ಜಾ ತಕೊಡುವ
ಪೀಜಾ ಪಿಜ್ಜ ಎಲ್ಲ ತಿನ್ನಲ್ಲ ಅವ್ರು ಬರಿ ರಾಗಿ ಮುದ್ದೆ ಅಷ್ಟೇ ರಾಗಿ ಮುದ್ವೆ ಗೋದ್ವೆೆ ಮುದ್ವೆ
ಅದು ಮುದುವ ಎಲ್ಲ ಮುದ್ದೆ
ಮುದ್ದೆನ ನೀನ್ ಹೇಳ್ಕೊಡು ನನ್ ಪಿಜ್ಯ ಅಂದ್ರೆ ಹೆಂಗಗೆ ಅಂತ ಹೇಳ್ಕೊಟ್ರೆ ನೀ ಮುದ್ದ ಮುದ್ದೆ ಅಂತ ಹೇಳ್ಕೊಟ್ಟಿದ್ದ್ವಿ ಬಿಡ ನೆಕ್ಸ್ಸಲ್ ಇಂದ ಬರೀ ಮುದ್ದೆ ಅಂತೆತಾ ಇದತೀನಿ
ಹ್ಮ್ ನೀನ್ಯ ಏನವ ಮುದ್ದೇನೆ ಮದ್ವೆ ಮಾಡ್ತೀರಾ
ಏ ಮುದ್ವೆೇನ ಮುದ್ದೇನ ಮದ್ವೆ ಮಾಡಿಲ್ಲಾ ಇಲ್ಲ ಒಬ್ರು ಅಜ್ಜಿ ಏನೋ ಅವ್ರೇ ಅವ್ರ ಮಗಳು ಮನೆಗ್ ಹೋಗಿದ್ರು ಹೋಗಿದ್ ಬಂದ್ಮೇಲೆ ಸುಮ್ನೆ ಸೊಪ್ಪಕ ಕುೂತ್ಕೊಬಿಟ್ಟ ಅವ್ರು ಯಾಕೋ
ಹ್ಮ ಯಾವೂರಿಗೆ
ಯಾವ್ದೋ ಹ್ಮ ಪ ಆತರ್ ಯಾವದೋಂದಂದು ದೂರದಲ್ಲ ಅದಕ್ಕ ಹೋಗಿದ್ರು ಏನ್ ಅವರು ಮಗ್ಳದತ್ತ ಎಲ್ಲ ಮುನಿಸಿಕೊಂಡು ಬಿಟ್ಟರೆ ಬಂದ್ಬಿಟ್ಟಿದಾರೆನೊ ಪಾಪ
ಅಯ್ಯೋ ಕೊಡು ಮಾತಾಡ್ತೀನಿ
ನೀನ್ಯ ಯನ್ ಮಾತಾಡಿ ಬಿಡವ ನನ್ ಜೊತೆ ಮಾತಾಡು ಮತ್ತೆ ಇನ್ನೊಂದ್ಸಲ ಮಾತಾಡ್ದಗ ಕೊಡ್ತನಿ ನಿಂಗೆ ಟೈಮ್ ಪಾಸ್ ಆಬೇಕಲ್ಲ ಮತ್ ಮಾತಾಡದಾಗ ಎಳುವಾಗ ಕೊಡ್ತೀನಿ ಮಾತಾಡು ಅಜ್ಜಿ ಜೊತೆ
ಹ್ಮ್ ಹ್ಮ್ ಅದ ಕೆಲ್ಸಿ ಏನಾರ ಬೇಜಾರಾಗಿದ ಆದ್ರೆ ಮಾತಾಡುವ ಅಂತ
ಓ ನೀನ್ ನಿನ್ ಆಡೋ ಮಾತ್ಕಲ್ಲ ನಾಗಾಡಬಿಡ್ತಾರೆ ಸಮಾಧಾನ ಆಗುತ್ತ ಅಂತ ಹಿಂಗೆ ಹೇಳ್ತದ್ಯಾ ಏ ಪೇ ಆಗಿದೆಕ್ಕೆ ಹ್ಮ್ ಹ್ಮ ಆಯ್ತು ಬಡವಾ ಇನ್ನ ನ ಅಜ್ಜಿ ಕು ತರ
ಹ್ಮ್ ಸರಿ ಕಣಮ್ಮ್ ಆಯ್ತು
ಹ್ಮ
ಹ್ಮ್ ಮತ್ತೆ
ಏನ್ ಗೊತ್ತ ಯಾರೋ ಕರೆ ಮಾಡವ್ರೆ ನಮ್ ಮೊಬೈಲ್ಗೆ ಯಾವ್ದೋ ಕರೆ ಸೇರ್ಕಳಿ ಅಂತ ನಮ್ಮ್ ಮನೇಲಿ ಒಂದು ಹುಡ್ಗ ಅದೇ ಹಾ ಅವಡ್ಗ ಕಟ್ಟೆ ಮಾಡ್ಬಿಡ್ತದೆ
ಓಯ ಆಯ್ತ
ತಡಿಯ ಮತ್ತೆ ಮಾಡ್ತೀನಿ ನಿಂಗೆ
ಸರಿ ಸರಿ
ಮುಡಿ